ಹಲೋ ಹಲೋ ಕೆಳಸ ತ್ತ
ಹಾ ಕೆಳಸತ
ಹೇಳ್ರಿ ಏನ ಇಲ್ಲ ಇದ್ದೀನ್ರೀ ಮನೇಲ್ಲ್ದೀನಿ ನೀವೆಲ್ಲಿದ್ದೀರಾ ಮನೇಲ್ಲ ಇದ್ದೆ. ಹೌದ್ರಿ. ಊಟ ಆಗೇತ್ರಿ ನೀವುಮ್ದ ಆಗೇತ್ರಿ ತ್ತ ಆಗೇತ್ರಿ ನಿಮ್ದ ಆಗೇತಾ.
ಸಾಯ ಆಯ
ಹೋಗಿಲ್ರಿ ಇವತ್ ಲೈಬ್ರರಿ.
ಯಾಕ್ ಬಂದಿಲ್ರಿ.
ಹೌದ್ರಿ ನಾವು ಹೋಗಿಲ್ ನೋಡ್ರಿ ಲೈಬ್ರರಿಗೆ. ಹೋಗಿಲ್ರಿ ಸ್ವಲ್ಪ ಹುಷಾರಿಲ್ಲ ಮನೆಯಲ್ಲೇ ಇದ್ದೀನಿ ಹುಷಾರ್ಲ್ರಿ ಮನೆಯಲ್ಲೇ ಇದ್ದೀನಿ.
ನಿಮ್ಮ ಮಮ್ಮಿ ಎಲ್ಲಿಗ ಹೋಗಿದಾರ.
ಹುಷಾರಿಲ್ಲ ಹುಷಾರಿಲ್ಲ. ಹಾ ಮನೇಲಿ ಅದಾರ ಎಲ್ಗ ಹೋಗಿಲ್ಲ.
ನಿಮ್ಮಕ
ಮನೆಯಲ್ಲದರೆ ಮನೆಯಲ್ಲೇ ಇದ್ದೀವಿ ಎಲ್ರೂ ಮನೆಯಲ್ಲ ಇದ್ದೀವಿ. ಊಟ ನಿಮ್ದ್ ಏನ್ ಮಾಡಿದೀರಾ ಊಟ. ಏಲ್ರು ಸುಮ್ನೆ ಇದ್ವೆ.
ಮಧ್ಯಾಹ್ನ ಅದೆಲ್ಲ ಇವತ್ತು ಇವತ ಸೆಂಡಪ ಪಾರ್ಟಿ ಅದ ನಮ್ಮ್ ಹಾಷ್ಟಲ್ದಾಗ ನಮ್ದು. ಪೈನಲ್ ಇಯರ್
ಹಾ ಹಾ ಮತ್ತ ಏನ್ ಮತ್ತೆ ಯಾವಾಗ ಸ್ಟಾರ್ಟ್ ಆಗಿಲ್ವಾ ಫಂಕ್ಷನ್ನು
ಇನ್ನು ಇಲ್ಲ ಸಾಯಂಕಾಲ ಸ್ಟಾರ್ಟ್ ಆಗತ್ತಾ ಐದರಿಂದ ನಾಲ್ಕೂವರೆ ಐದ್ರೀ ಅಂದ್ರೆ ಇವಾಗ ಎಲ್ಲಾ ಬಿಸ್ಲದ ಗೆಷ್ಟ ಬರ್ಬೇಕು ಸಾಯಂಕಾಲ ಎಲ್ಲ
ಹೌದಾ ಹ್ಮ್ ಹ್ಮ್ ಹ್ಮ್ ಹ್ಮ್ ಜೋರಲ್ಲ
ನಿಮ್ದು ಗರ್ಲ್ಸ್ ಇದಾರೆ ನಿಮ್ದ ಗರ್ಲ್ಸ್ ಯಾರಷ್ಟ ತಲಿ ಕೆಡಿಸಸ್ಕೊಳ್ಳಿ ನಿಮಗನು ಮಾಡಿದ್ದಾರೆ ಸಂಡೆ ಪಾಟಿ.
ಅಲ್ರರಿ ನಮ್ದು ಕಾಲೇಜ್ ಫೇರ್ವೆಲ್ ಮಾಡ್ಯಾರ ನೋಡ್
ಇ ಕಾಲೇಜ್ ಕಾರ್ಲ್ಲ ಕಾಲೇಜ್ ಫೇರ್ಲ್ ಬೇರೆ ಇನ್ನು ನಮ್ ಕಾಲೇಜ ಫೇರ್ವಲ್ ಮಾಡಿಲ್ಲಾ.
ಫಾರೆವೆಲ್ ಹ
ಮೇ ಬಿ ಡೌಟು. ಮಾಡಿದ್ರೆ ಮಾಡ್ ಅದು ನನ್ಗೆ ಅಷ್ಟು ಐಡಿಯಾ ಇಲ್ಲ ಗೊತ್ತಿಲ್ಲ ನನ್ಗೆ.
ಏನ್ ನಿಮ್ ಕಾಲೇಜ್ದಾಗ ಪಾಠ ಅದು ಮಾಡಲ್ಲ ಅಲ್ವಾ ಹಂಗಾಗಿ ಹಂಗ ಇರ್ಬಹುದು ಅನ್ಸುತ್
ಏನೋ ವರ್ಸ ವರ್ಷ ಮಾಡ್ತಾರ ಬಟ್ ಈ ವರ್ಷ ಮಾಡ್ತಾರ ಎಲ್ಲರು ಎಲ್ರಿಗೂ ಒಂದೇ ಸರಿ ಇಡ್ತಾರೆ ಯಾಕಂದ್ರೆ ಇದು ಪಿ ಯು ಸಿ ಫಸ್ಟ್ ಸ್ಟೈಎರ್ಗೆ
ಹೌದ್ರಿ
ಡಿಗ್ರಿ ಸೆಕಂಡ ಇಯರಗೆ ಮತ್ತು ಡಿಗ್ರಿ ಹ ಫಸ್ಟ್ ಇಯರ್ ದರಿಗೆ ಎಲ್ಲೆರ್ಗೆ
ಹಾ ಹೌದೌದ್ರಿ
ಏನ್
ಏನ ಇಲ್ ನೋಡ್ರಿ ಸುಮ್ಮನೆ ಮಲ್ಕೊಂಡಿದ್ದೇನೇ. ಏನು ಮಾಡಿಲ್ ನೋಡ್ರಿ ಇವ ಸುಮ್ನೆ ಮಲ್ಕೋದೆ ಮಾಡಿ ನೋಡ್ರಿ ಮಳೆ ಇಲ್ಲ ಬೆಳೆ ಇಲ್ಲ ಏನು ಇಲ್ಲ ನೋಡ್ರಿ ಗಾಳಿ ಇಲ್ಲ.
ನಿಂದ್ ಹೊಲಾ ಹೆಂಗದ.
ನಮ್ದುಲ್ಲ ಚೆನ್ನಾಗ್ ಐತಿ. ನಾವು ಮಂದಿಗೆ ಹಾಕಿವ್ರ ನಾವ್ ಮಾಡ್ ಇಲ್ಲ ಬೇರೆಯವ್ರು ಮಾಡ್ತಿದ್ದಾರೆ. ನಾಮ ಮನೆ ಮನೆಲ್ ಮಾಡೋರ್ ಯಾರಿಲ್ಲಲ್ವಾ ಹಂಗಾಗಿ ಬೇರೆಯವ್ರಿಗೆ ಹಾಕಿವವ್ರಿ.
ಹ ಏನ್ ಒಂದೆರಡು
ಬೇರವ್ರಗ ಹಾಕ್ಬೋದ ನಾವು. ಅಂದ್ರನು ಮಾಡ್ಬೇಕಲ್ರಿ ಮನ್ಯಾಗ ಮನೇನು ಎತ್ತುಗಳ ಇದಿದ್ದೆ ಬೇರೆ ಡ ಟ್ಯಾಕ್ಟ್ರ ಇದ್ದಿದ್ದ ಬೇರೆ. ಇನ್ನು ಏನು ಇಲ್ಲ ಎಲ್ಲ ರೊಕ್ಕ ಕೊಟ್ಟು ತರ್ಬೇಕಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತಲ್ವಾ
ಇವಾಗ ನಮ್ಮ ಮನೇಲಿ ಏನ್ ಎತ್ತುಗೋಳದಾವ ಟ್ಯಾಕ್ಟರ್ದಾವ ನಾವೇನ್ ಮಾಡ್ತಿಲ್ವ
ಹಂಗ ಅಂದ್ರೆ ನಿಮ್ದು ಕಾಕಂದು ದೊಡ್ಡಪ್ಪಂದು ಆಯ್ತಲ್ಲ ನಮ್ಗ ಯಾರ ಕೊಡ್ತಾರೆ ಹೇಳು ಎಷ್ಟಿದ್ರು ಹೊರಗೋರು ಅದಾರ್ ಬಟ್ ಅವ್ರದು ಮಾಡಲ್ರಿ ಬೇರೆ ಅವರು ಅವನು ಬೇರೆಯವ್ರಿಗೆ ಆಗ್ತಾರಿ ಯಾರು ಮಾಡಲ್ರಿ ನಮ್ಮ ಮನೆಯಲ್ಲಿ ಹಂಗಾಗಿ ಹಾ
ನೀರಿನ ಸಮಸ್
ಹೇಳಿ ಹೇಳೆ ನೀರಿನ ಸಮಸ್ಯೆ ಕೇಳಕ್ಕೆ ಹೋಗ್ಬಿಡ್ರಿ ಸಿಕ್ಕಪಟ್ಟೆ ಐತಿ ಅದು ಸಾಲ್ವ ಮಾಡೋರು ಯಾರು ಇಲ್ಲ ಹುಟ್ಟೂನು ಇಲ್ಲ ಹುಟ್ಟೋದು ಇಲ್ಲ ಯಾರು ಸಾಲ್ವು ಮಾಡಲ್ಲದೇ ನೋಡ್ರೀ ಹಲೋ ರೀ
ನೀರ್ ಎಲ್ಲಿಂದ ತರ್ತೀರಿ ಇವಾಗ ನೀವು
ದಿಂದ ಇಲ್ಲ ಅಂತಂದ್ರೆ ಒಂದ್ ನಳಾ ಐತ್ರಿ ಅಲ್ಲಿಂದ ತರ್ತೇವ್ರಿ
ನಳದ ನೀ ರುು
ಹಾ ಅಳದ್ನೀರ್ ಕುಡೆಲ್ರಿ ಬೇರೆ ಕಡೆ ಅದು ಅವು ಇದು ವಾಶ್ ಮಾಡ್ಕೋಳಾಕ ಅಷ್ಟೇ ಬೆಳತ್ ಅಕಗಷ್ಟೆ ವಾಶಷ್ ಮಾಡಕ್ಕಷ್ಟೆ
ಮತ್ತ ಜಳಕಕ್ಕ ಅದೇ ಅದೇ ನೀರ್ ತರ್ತೀರಾ
ಹಾ ಅವೇ ತರ್ತಿವ್ರೀ ಮತ್ತೆ ಏನ್ ಮಾಡ್ಬೇಕು
ಅಂದ್ರೂ ಗಲೀಜ್ರಿ ಮೇಲೆ ಹಳ್ಳ ಪೂರ ಗಲೀಜದ್ರೀ ಮೇಲ
ಹಳ್ಳ ಕಲೀಜ್ ಐತ್ರಿ ಓಕೆ ಒಪ್ಪತಿನಿ ಬಟ್ ಏನ್ ಮಾಡ ಕ್ಕಾಗಲ್ಲ ಅದು ಅದು ಬಿಟ್ರೆೆ ನಮ್ಗತಿನೇ ಇಲ್ಲಲ್ವಾ ಹಂಗಾಗಿ
ಅಲ್ಲಿ ನಿಮ್ ಲೋಕಲ್ ರಾಜಕಾರಣಿಗೆ ಹೇಳ್ಬೇಕು ತಾನೇ ನಮ್ಮ ನೀರ
ಏನು ಮಾಡಲ್ರಿ ಅವರು ಬರ್ತಾರೆ ಓಟಾಕಾಕ್ ಹೇಳ್ತಾರೆ ಹೋಗ್ಬಿಡ್ರಿ ಹೋಗ್ಬಿಡ್ರಿ ಹೋಗ್ಬಿಡ್ರಿ ಆಯ್ತಮ್ಮ ಮಾಡ್ತೀವಿ ನಾವ್ ಗೆದ್ದ್ ಬರ ಅಲ್ಲಿ ನಮ್ಗ ಮತ ಹಾಕಿ ಆ ಗೆಲ ಗೆಲ್ಲಿಸ್ರೀ ನಮ್ಮನ್ನ ಮಾಡ್ತೀವಿ ನಾವು ಅಂತಂತಾರ ಅಷ್ಟೇ
ಅಲ್ಲಿ ನಿಮ್ಗೆ ಅದು ಪ್ಯಾಂಟನಗಿ ಸರಿ ಮಾಡ್ಬೇಕು ರೋಡ್ ಆಗ್ಬೇಕು
ಏನು ಮಾಡಲ್ರಿ ಏನು ಮಾಡಲ್ಲ ಸುಮ್ನೆ ನಾನೇ ಎಲೆಕ್ಷನ್ ನಿಂದರಲಾ ಅಂತ ತಿಸಿಬಟ್ಟು
ನಿಂದ್ರಲ್ಲ ನಿಮ್ಮ ವಾಡ ನಿಂದ್ರ ಹೆಂಗಿದಾರ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ರಿಸರ್ವೇಶನ್
ರಿಸರ್ವೇಶನ್ ಐತ್ರಿ ಓಕೆ ಬಟ್ ಆ ಮಾಡ್ಬೇಕಲ್ರರಿ ಮಾಡಲ್ರಿ ಹಗೆಲ್ಲ ಅವರು
ಅಲ್ರ ಮೇಣ್ಣ ಐವತ್ತು
ಹಾಕ್ಬೇಕಲ್ವಾ ನಮ್ಮ್ ಮನೆಯವರು ಹಾಕಿದ್ರೆ ಮುಗೀತಾ ಬೇರೆಯವ್ರನ ಹಾ
ನೀ ಮನೆಯವರು ಹಾಕಿಲ್ಲ ನೋಡಿ ಓಟ್ ಒಂದ್ಸರಿ ನಡದ್ರ ನಡಿತ ಒಂದ್ಸರಿ ಹಂಗೆ ಅವಿರೋಧವಾಗ ಹಾಗಗ್ತಾರ
ಹಾ ಹ
ಇವಾಗ ನೋಡಿ ಹೋದ್ ಸಾರಿ ಯಾರು ಎಲೆಕ್ಷನ್ ನಡ್ಲಿಲ್ಲ ಸುಮ್ನೆ ಅನಿ ಹಾ ಇತ್ತ ಆಯ್ಕ ಆಗಗ್ಬಿಟ್ರು ಆತ್ತರ ನೀನು ನೀವುನು ಕೂಡ ನಾಮಿನೆ ಫೈಲ್ ಮಾಡಿ
ಮಾಡ್ಬೋದ ಬಿಡ್ರಿ ಆದ್ರೂ ಏನೋ ಬ್ಯಾಡಪ್ಪಾ ಹೆಣ್ಮಕ್ಳವಿ ಅಂತ ಅನ್ಸತ್ರಿ
ಮತ್ತೆ ಹೆಣ್ಮಕ್ಳು ಹೆಣ್ಮಕ್ಳು ಸಬಲಿ
ಎಂತೆ ಎಂತೋರು ಮಾಡ್ತಿಲ್ಲಾ ನಮ್ಮಂತರು ಏನ್ ಮಾಡ್ತಿವಪ್ಪಾ ಅನ್ಸಬಿಟ್ಟತ್ರಿ ಅದೆಲ್ಲ ನಿಂದರ್ಬೇಕೇ ಬಿಡ್ರಿ ನಮ ನಮ ವಾರ್ಡ್ಗೆ ಒಳ್ಳೇದಾಗುತ್ತ ಬಟ್ ಏನ್ ಮಾಡ ಮಾಡ್ಬೇಕ್ರಿ ಜನ ಸರಿ ಇಲ್ಲ
ಅದು ನಿಮ್ಮ್ ನಿಮ್ಮ್ ಮನೆ ಮುಂದಾದಲ್ಲ ಅದು ಬರಲ್ಲ ನೀವಾಗ ನೆಲ್ಲಿ ಟ್ಯಾಂಕ್ ಟ್ಯಾಂಕ್ ಕುಡ್ಸಿದ್ರಲ್ಲ
ಅಂದ್ರೆ ನಾವ ಯಕ ಬೇರೆ ಕಡೆ ಹೋಗ್ತೀವಿ ಅದು ಬಂದ್ರೆ ಸಿಕ್ಕಾಪಟ್ಟ ನೀರ್ರೀ ನೀರಿಲ್ಲ ಏನ ಇಲ್ಲೋಡ
ಅಲ್ಲಿ ಬರವಲ್ ಯಾರಾಗಕ್ಸಿಲ್ಲಾ ನಿಮ್ ಮನ ಮುಂದ
ರಕಕೊಂಬರ್ ಅವ್ರೇ ನೀರ್ ಬರಲ್ಲ ಆಗ್ಯವ ರಿ ಬ್ಯಾಸಗಿಗೆ ಬ್ಯಾಸ್ಕಿಗೆ ಬರ್ತಿಲ್ಲ ಮಳೆನಲ್ವಲ್ವಾ ಎಲ್ಲಿಂದ ಬರುತ್ತೆಳೆ
ಆಲ್ಮೋಸ್ಟ್ ಹಳ್ಳನೇ ಅದೇ ನೀರು ಬರ್ಬೋದ ಅಲ್ಲಿ
ಬರ್ತ ಹೋಕ್ ಏನೋ ಬ ಏನ್ ಮಾಡ್ತ ತವ ನ್ ನೋಡ್ರಿ ಈಗ ಮಾಡಿಸ ತರವ ಇಲ್ಲೊ
ಗಾಡಿ ಎಲ್ಲೇಸಿಂದ್ ಬಂದದ ಹೇಳಲ್ಲಿ
ನಂಗ ಗೊತ್ತಿಲ್ರಿ ಅವ್ರಗ ಗೊತ್ತ ನಾನ್ ಇರ್ಲಿಲ್ಲ ಅವಾಗ ನಾನ ಅವಾಗ ಗುಲ್ಬರ್ಗ ಏನೊ ಧಾರವಾಡ ಇದ್ದೆ ಒಂದ್ ವರ್ಷ ಆಗಿರ್ಬೋದ್ರಿ
ಒಂದು ವರ್ಷ ಅಂದ್ರ ಇಲ್ಲೇ ಇರ್ತತಿ ನಾ ಒಂದು ವರ್ಷಾಕ ಧಾರವಾಡೋಗ ಜಾಸ್ತಿನೇ ಆಯತು
ಹಾ ಎರಡ್ ವರ್ಷ ಆಗ ಬಂದ್ ಬಿಡ್ರಿ ಏನು ನನ್ಗುನು ಅಷ್ಟ ತಂದ ಅದ್ರ ಬಗ್ಗೆ ಮಾಹಿತಿ ಇಲ್ ನೋಡ್ರಿ
ಹ್ಮಞ ಖರ್ಚ ಎಷ್ಟ ಬಂದೈತೆಂತ
ವರಿ ಒಂದೂವರೆ ಲಕ್ಷ ಹ್ಮ್ ಜಾಸ್ತಿ ಆಗೇತ್ರಿ ಮತ್ತ ಅದೆಲ್ಲಾ ಮಾಡ್ಬೇಕಲ್ರರಿ ಪೈಪ್ಲೈನು ದೆಲ್ಲಾ ಇದು ಮಾಡಿದ್ರೆ ಆಗತ್ರು ನೀರೇ ಬರ್ತಿಲ್ಲ ಅಂತ ಹೇಳ್ ಇಲ್ವಾ ಅವ್ರು ಬಿಡ್ತಾರೆ ನೀರ್ ಬಂದಾಗ ಬಿಡ್ತಾರ ನೀರ್ ಬಂದಾಗ ಬಿಡ್ತಾರ ಒಂದ ಒಂದು ಐದು ಕೂಡ ಕೂಡ ಬಿಡ್ತಾರ ನೀರೇ ಬರ್ತಿಲ್ಲ ಈಗ ಬೇಸ್ಗೆ ಅಲ್ವಾ ಹಂಗಾಗಿ ನೀರ್ ಬರ್ತಾ ಇಲ್ಲ
ಮತ್ತ ಯಾರುಲ್ಲ ನೆಲ್ಲಿ ಸಮೀರ್ ನಡದಲ್ಲಾ ಬರ್ವಲ್ಲ
ಅವ್ರದು ಹೋಗಲ್ರಿ ನಾವ್ ಆಕಡೆ ನಾವ್ ಯಾರ್ಗೂ ಕೇಳಲ್ಲ ತಂದ್ರೆ ಅಳ್ದ ತರ್ತಿವ್ರಿ ಇಲ್ಲ ಅಂತ
ಸಮೀರ್ನಾರ್ದು ಚೆನ್ನಾಗೈತಿ ಯಾವಾಗ್ಲೂ ನೀರ್ ಬೀಳುತ್ತೆ
ಹಾ ನೀರ್ ಬೀಳ್ತಾ ಬಿಟ್ಟ ರೀ ಬಟ್ ಏನ್ ಮಾಡ್ಬೇಕೀ ಬಿಡ್ತಾರಿ ಕೇಳಿದ್ರ ಬಟ್ ನಾವೇ ಕೇಳಲ್ರಿ ನಮ್ ಕಾ ಅಕ್ಕರು ಅದಾವಲ್ಲ ಅವರು ಅವ್ರ ಮನೆ ಮುಂದೆ ನಮ್ಮ ಅಣ್ಣಂದು ನಮ್ಮ ಅಣ್ಣರು ಅದವು ಮತ್ತು ಇದು ಮಹೇಶ್ ಅಣ್ಣರು ಅದವು ಮತ್ತು ಮ ನಮ ಕಾಕರ್ದ ಒಂದಾದ್ರಿ ಪಮ್ಮಿ ಇದ್ರಲ್ರಿ
ಹೌದೌದು
ಹ ಅದಾವ್ ನಮಗೆ ಮೂರ ಅದಾವರು ಅಲ್ಲಿ
ಹ ನಿಮ್ಗು ಮೂರ್ ಬೋರ್ಲ್ಲಸದಾವ
ಹ್ಮ್ ಅದ್ಕ ಅಲ್ಲ ಹೋಗ್ತರ್ತವ್ರಿ ಕುಡ್ಯಕ್
ಹ ನಾವ್ನುೂ ಹಾಕ್ಬೇಕ ಒಂದು್ ಹಾಕಿದ್ರೆ ಚೆನ್ನಾಗ್ ಆಗತ್ತ ಹೋದ್ರ ದಾವಳ ಒಂದು ಲಕ್ಷ
ಕಲ್ರಿ ಮತ್ತ ಮಿ ಕಟ್ಟಿದ ಮೇಲ್ ಹಾಕ್ರಿ ಈಗ ಯಾಕಕ್
ಮನಿ ಕಟ್ಟಿದ್ಮೇಲೆ ಹಾಕಕಾಗಲ್ಲೀರಿ ಈಗ ಹಾಕಿದ್ರೆ ಮುನದಿ ಒಳಗೆ ಮಾಡಬಹುದು ಬೋರ್ಲ್ಲಿ ಕೂಡ ಸಟಿಂಗ್ ಮಾಡ್ಬಹುದು
ಹಾ ಮತ್ತ್ ನೋಡ್ರಿ ಹಾಕ್ಸ್ರಿ ನಾವ್ನ್ ಹಾಕ್ಸ್ತಿವ್ರಿ ನೆಕ್ಸ್ಟ್ ಇಯರ್ ಹಾಕ್ಸ ಮಂಡಳ ಪ್ರಣಮ್ಮ ಏನ ಏನ್ ಮಾಡ್ತಾರ ಏನ್ರೀ ನ ಹ ಹೌದ್ರಿ ಅಲ್ಲಿ ಎಲ್ಲಿಂದ ನೀರ್ ಬರ್ತ ಸಯಾಲ
ಒಳಗೆ ಅಂತರ್ಜಲ ಅಂದ್ರೆ ಒ ಒಂದಿಷ್ಟು ಒಳ ಆಳದೊಳಗೆ ಕಲ್ಲು ಇರ್ತಾವ
ಹಾ ಹೌದ್ರಿ ಓಕೆರಿ ಬರ್ತಾವ್ರಿ ನಿಮ್ ಮನ ಬಳಿ ನಾನ್ ಹೇಳಿದ್ದು ನಿಮ್ಮನೆ ಬಲ್ಲಿ
ಮತ್ತೇ ನಮ್ಮ ಮನ ಬಲ್ಲಿನೇ ಅದು ಆಸಿಕೆ ಅದ ಹಿಂಗೆ ಕಣಿ ಅದಲ್ಲ ಒಂದು ನಾಲ್ಕೈದು್ ಫೀಟ್ ಆಗಣ ಕಣಿನೆ ಪೂರ
ಆದ್ರೆ ನೀರಿಂದ ಸಿಕ್ಕಾಪಟ್ಟೆ ಸಮಸ್ಯೆ ಆಗೈತ್ ನೋಡ್ರಿ ಇವತ್ತು ಮಾರ್ನಿಂಗ್ ನ ನಮ್ಮ ಅಮ್ಮ ನಕ್ಕ್ ಎದ್ದರಿ ನಮ್ಮ ಕ್ಕನ ಮಾಮ ಜಗಳಾಡಿ ನೀರ್ ಸಗುಮಂದರ್ ರೀವತ್
ನಿಮ್ಮ ಮಾಮ್ಮ ಬೆಂಗಳೂರ್ಗ್ ಹದಾರ ಎಂದಲ್ಲಾ
ಅದ್ರರಿ ಯಾಕಂದಿನ್ ನಾ ಯಾವಾಗಂದನ್ರಿ
ಬೆಂಗ್ಳೂರ್ ಹೋಗಿದಾನ ನ ಮಾ ಮೊಬ್ನ ಬ ಬೆಂಗ್ೂರ್ ಹೋಗ್ಯಾನ
ಏನುೋ್ರಿ ಇಲ್ರಿ ಅದು ಇದು ಅವಾಗ ಅಂದಿರ್ಬೇಕಕ್ ನೋಡ್ರಿ
ಬಂದಾನ ಅವವಾಗ
ಬಂದನ್ರಿ ತಗೊಂಬಂದರ ಇವತ್ ಎರಡು ಎರಡು ಮೂರು ಬ್ಯಾರಲ್ ತಗೊಂಡಂಬಂದ್ರ ನೀರ್
ಬೈಕ್ ತವಕ್ರೀಂದ
ತಗೋಬೇಕ್ರೀ ಬೈಕ್ ಇ ಯಾಾವ್ದ್ರೀ
ಅದು ಒಂದ ದಬ್ಕೊಂಡ ಹೋಗೋದು
ಅದ ರೀ ಅದು ರೀ ಅದು ಮಾಡಲ್ರಿ ಅದು ತರಲ್ರರಿ ಅವನ್ ಕಾಯಯಾಗ ಆಗಲ್ರಿ ಒಂದ್ ಕೂಡ ತರಕ ಆಳ್ತಾರರಿ
ಒಂದ್ ಕೂಡ ಅದ್ರಕಿಂತ ಈಜ ಆಗತ್ತದ
ಹ್ಮ್ ಹೋಲಿ ಬಿಡ್ರಿ ಹಬ್ಬಾ ಹೆಂಗೈತ್ರಿ ಜೋರ ಐತ ಹಬ್ಬಾ
ಯಾವ ಒಬ್ಬ ಹಬ್ಬ ನಿಷೇಧ
ಮೊಹರಂ ಇಲ್ಲಾಂತ್ರಿ ಇವತ್ತು ಪಂಚಾಯತ್ ಅಲ್ಲಿ ಎಲ್ಲರೂ ಸೇರಿ ನಿನ್ನೆ ಇದು ಹೊಡ್ಡದ ರೀ ಡಂಗೂರ ಹೊಡ್ದ ಪಂಚಾಯತಿ ಅಲ್ಲಿ ಎಲ್ಲರೂ ಸೇರ್ಬೇಕು ನಾಳೆ ಎ ಇದು ಏನಂತರೀ ಚರ್ಚೆ ಇದೆ ಬಗ್ಗೆ ಅಂತ ಇವತ್ತ ಎಲ್ಲರೂ ದೊಡ್ಡ ದೊಡ್ಡವರು ಮಾತಾಡ್ತಾ ಮಾತಾಡ್ತಿದ ರ ಹಾ ಮಾತಡ್ತಿದಿದ್ದಾರೆ ಈಗ ನಡ್ದದಂತ್ರಿ ಈಗ
ಹೌದಾ
ನಡದವ್ರಂತ್ರಿ ಏನೇನೋ ಗೊತ್ತಿಲ್ರರಿ ಒಟ್ ಅವ್ ನಡ್ ನಾಡ್ಸಿದನ್ರಿ ಬಟ್ ಹಿಂಗೆಲ್ಲಾ ಮಾಡಂಗಿ ಗಿಲಂತ್ರಿ ಹುಚ್ ಹುಚ್
ತಾವುಗಳು ಕೂಡ ಪಾರ್ಟಿಸಿಪೇಟ್ ಮಾಡ್ಬೇಕಾಗಿತ್ತು ತಾನೆ
ಹ ಹೋಗ್ಬೇಕಂದಿದ್ದರಿ ನನಗ ಫೋನ್ ಬ ಬಂದಿದ್ದು ಕೆಲ್ಸ ಇದ್ವು
ಸರಿ ಮೇಡಮ್ ಸರಿ ಮಾತಾಡಿಗೆ ನಮ್ಗೆ ಹಚ್ಚರಿ ಸರಿ